ಹಲೋ
ಹಾಯ್
ಹಾಯ್ ಹೇಗಿದ್ರ ಇಂದ್ರ.
ಆರಾಮ್ ಇದ್ದೀನಿ ನೀವ್ ಆರಾಮಿದ್ದೀರಾ.
ನಾವ್ ಆರಾಮಿದೀವಿ ಊಟ ಆಯ್ತಾ.
ಹ್ಮ್ ಆಯ್ತು ನಿಮ್ದು.
ನಮ್ದು ಆಯ್ತು ಏನ್ ಮಾಡಿದ್ರಿ ಊಟ.
ಅನ್ನ ಸಾಂಬಾರ್
ಹಾ
ಮತ್ತೆ ರೊಟ್ಟಿ ಸೊಪ್ಪು ಮಾಡಿದ್ವಿ.
ಹೌದಾ ಅನ್ನ ಸಾಂಬಾರ್ ಅಷ್ಟ ನಾವು ಅನ್ನ ಸಾಂಬಾರ್ ಮಾಡಿದ್ದೀವಿ. ಅಷ್ಟೇ ಮನೆಯಲ್ಲಿ ಹ
ಅ ಬಪಾ ಮತ್ತೆ
ಮತ್ತೆ
ನಿಮ್ಮ ಊರಲ್ಲಿ ಮೋರಮ್ ಹಬ್ಬ ಚೆನ್ನಾಗ್ ಮಾಡ್ತಾರಂತೆ.
ಹೌದು ಚೆನ್ನಾಗ್ ಮಾಡ್ತಾರೆ ವರ್ಷ ವರ್ಷ ನಾಲ್ಕ್ ದಿನ ನಡೆಯುತ್ತೆ ಹ
ಒರೆ ಒಂದು ಅಂದ್ರೆ ವರ್ಷಕ್ ಒಂದೇ ಟೈಮ್ ಆಗದು.
ಹಾ ವರ್ಷಕ್ಕೆ ಒಂದ್ಸಲ ಬರುತ್
ಹಾ
ಅದು ಫಸ್ಟು ಇದು
ಆ ಈ ಈ ಹಬ್ಬಇನ್ನು ಒಂದ್ ಐದ್ ದಿನ ಇದೆ ಅಂದ್ರ ಇದು ಚಂದ್ರ ಕಾಣ್ಬೇಕು. ಚಂದ್ರ ಕಂಡ್ಮೇಲೆ ಒಂದು ಗುತ್ಲೆ ಹಾಕ್ತಾರೆ ಫಸ್ಟ್.
ಹಾ
ಕುೂಡ್ಲೆ ಹಾಕ್ತಾರೆ ಆಮೇಲೆ ಒಂದು ಏಳು ದಿನ ಆದ್ಮೇಲೆ ಹಬ್ಬ ಬರುತ್ತೆ.
ಹ್ಮ್
ಹಬ್ಬ ಬರುತ್ತೆ ಆಮೇಲೆ ಒಂದ್ ಮೂರ್ ದಿನ ಆದ್ಮೇಲೆ ದೇವ್ರ ಕೂ. ಕೂರ್ತವೆ ದೇವ್ರ ಕುೂಂತಾದ್ಮೇಲೆ. ಆನೈಟ್ ಎಲ್ಲ ಇದು ಇದು ಅಲ್ಲ ಕೂಣೆ ತೆಗೀತಾರೆ ನೈಟ್ ಎಲ್ಲ. ಆಮೇಲೆ ಪೆಟ್ಟಿಗೆ ಹೋಗುತ್ತೆ ದೇವ್ರ್ದು ಒಂದು ಇದು. ಅ ರಾಮಲಿಗುಡ್ಡ ಅಂತ ಇದೆ.
ಹ್ಮ
ಅಲ್ಲಿ ಹೋಗ್ತಾರೆ ಹೋಗಿ ಇದ್ದೆ.
ಅಂದ್ರ ರಾಮಲಿಗುಡ್ಡೆ ಅಂದ್ರ ಅದು ದೇವಸ್ಥಾನಕ್ಕ.
ಹಾ ದೇವಸ್ಥಾನ ಇದೆ ಅಲ್ಲಿ ಒಂದು ಇದು ರಾಮಲ್ಲಿ ಸ್ವಾಮಿ ಅಂತ.
ಹಾ
ಆ ದೇವಸ್ಥಾನಕ್ಕೆ ಹೋಗ್ತಾರೆ ಪೆಟಿಗೆ ತಕೊಂಡು. ತಗೊಂಡು ಹೋಗಿ ಎಲ್ಲರೂ. ಅಲ್ಲಿ ದೇವರ ಹತ್ರ ಪೂಜೆ ಮಾಡ್ಕೊಂಡು.
ಹ್ಮ್
ಮತ್ತೆ ವಾಪಸ್ ಇಲ್ಲಿ ನಾ ನಮ್ಮ ಊರಿಗೆ ಬರ್ತಾರೆ ಅಲ್ಲಿ ಗುಡ್ಡದಲ್ಲಿ ಇದೆ ಅದು. ಆಕ್ಚುಲಿ ಹೇಬೇಕಂದ್ರೆ ನೈಟ್ ಟೈಮ ಅಲ್ಲಿ ಹೋಗ್ತಾ ಇರ್ತಾರೆ ನಮ್ಮ್ ಫ್ರೆಂಡ್ ಎಲ್ಲಾ. ನಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ ಅಂದ್ರ
ಹ್ಮ್
ನೈಟ್ ಟೈಮ್ಲ್ಲಿ ನಡ್ಕೊಂಡ್ ಹೋಗ್ತಾ ಇರ್ತಾರೆ.
ಅಲ್ಲಲ್ಲ ಅದು ಕಾಡಲ್ಲ ಅಲ್ಲ ಹುಲಿ ಚಿರತೆ. ಸಿಂಹ ಅವೆಲ್ಲ ಏನು ಇರಲ್ವ.
ಇರ್ತವೆ ಬಟ್ ಇವರು ಜೊತೆಗೆ ಹೋಗ್ತರ್ತಾರಲ್ಲ.
ಫ್ರೆಂಡ್ಸ್ ಅವ್ರಿಗೆ ಅದಲಿಕ್ಕೆ ಹೋಗ್ಬಿಡ್ತಾರೆ.
ಹಾ ಹಾ ಏನಾದ್ರು ಬಂದ್ರೆ ಅವ್ರು ಸ್ವಲ್ಪ ಸೌಂಡ್ ಮಾಡ್ತಾರಲ್ಲ.
ಹ್ಮ
ಹೆದ್ದಾರಿಕೊಂಡು ಹೋಗ್ಬಿಡ್ತವೆ
ಮೊದ್ಲೇ ಮಳೆ ಬರ್ತಾ ಇರುತ್ತೆ ಅವಾಗ.
ಓ ಹಂಗಾದ್ರೆ. ಹ್ಮ್ ಮಳೆಗಲದಲ್ಲ ಹಬ್ಬ ಬರೋದು.
ಹಾ ಮಳೆಗಾಲದಲ್ಲಿ ಬರುತ್ತೆ.
ಹ್ಮ್
ನೈಟ್ ಟೈಮ್ ಅಲ್ಲಿ ಫುಲ್ ಮಂಜ್ ಇರುತ್ತೆ ಅಂದ್ರೆ ಅಲ್ಲಿ ಏನ್ ಕಾಣೋದೇ ಇಲ್ಲ ಎದರಿಗಿರರು.
ಹೌದಾ ಅಷ್ಟ ಇಬ್ಬನೀ ಬೀಳುತ್ತಾ
ಹೌದು ಫುಲ್ ಮಂಜೂರುತ್ತೆ ಎಲ್ಲ ಹೋಗಿ. ದೇವ್ರು ದರ್ಶನ ಮಾಡ್ಕೊಂಡು.
ಹ್ಮ್
ಬರ್ತಾರೆ ಪೆಟಿಗೆ ತಗೊಂಡ್ ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿಟ್ಟು ಮತ್ತೆ. ದೇವ್ರ್ದ ಎಲ್ಲ ಪೂಜೆ ಮಾಡ್ತಾರೆ.
ಹ್ಮ್
ಆ ದೇವ್ರ ಪೂಜೆ ಮಾಡಿದ್ಮೇಲೆ ಎರಡು ದಿನ ಆದ್ಮೇಲೆ ಏಳು ದಿನ ಸಾವಾರೆ ಅಂತ. ಮಾಡ್ತಾರೆ.
ಹಾ ಅದು ಏಳ್ ದಿನ ಆದ್ಮೇಲೆನೆ ಮಾಡ್ಬೇಕಾ.
ಎಲ್ಲ ಹಾ ಏಳು ದಿನ ಸವಾರಿ ಅಂತ ಮಾಡ್ತಾರೆ. ಎಲ್ಲ ದೇವ್ರನ್ನ ಎತ್ಕೊಂಡು.
ಹ್ಮ್
ಅಲ್ಲಿಗೆ ಬರ್ಸ್ಕೊಂಡು ಊರೆಲ್ಲ ಸುತ್ತಾಕೊಂಡು ಬರ್ತಾರೆ ಒಂದ್ಸಲ.
ಹ್ಮ್ ಅಂದ್ರೆ ದೇವರುಗಳು ಸುತ್ತಿರ್ತಾವ.
ಇಲ್ಲ ಇವ್ರು ಊರಲ್ಲಿ ಇರ್ತಾರಲ್ಲ.
ಹ್ಮ್
ಬೇಡ್ಕೊಂಡಿರ್ತಾರಲ್ಲ ಇವರು ಜನ್ರು. ದೇವ್ರನ್ನ ಅವ್ರ ದೇವ್ರನ್ನ ಹೊತ್ಕೊಂಡು.
ಹ್ಮ
ಹ ಊರೆಲ್ಲ ಸುತ್ತರ್ಕೊಂಡ್ ಬಂದು.
ಹಾ
ಮತ್ತೆ ದೇವರ ದೇವರನ್ನ ಅಲ್ಲಿ ಇದು ಗುಡಿಯಲ್ಲಿ ಇಕ್ತಾರೆ.
ಹಾ
ಆಮೇಲೆ ಇದು ಎಲ್ಲರ ಮನೆಯಲ್ಲಿ ಮಾದಲಿ ಮಾಡ್ತಾರೆ.
ಮಾರ್ಲಿ ಅಂದ್ರೆ ಅದು ಇದೆಲ್ಲದ ಮಾಡ್ತಾರಾ.
ಅದನ್ನ ರೊಟ್ಟಿನ. ರೊಟ್ಟಿಯಿಂದ ಮಾಡ್ತಾರೆ ರೊಟ್ಟಿನ ಅದು ತೀಡಿ ಚೆನ್ನಾಗಿ.
ಹ್ಮ್
ರೊಟ್ಟಿನ. ಅದ್ನ್ನ ಈ ನಿಮ್ ಕಡೆ ಯಾವತರ ಮಾಡ್ತಾರೆ.
ಗೋಧಿ ಹಿಟ್ಟು ತಗೊಂಡು ಚಪಾತಿ ತರ ಉದ್ದಿ
ಹಾ
ಹ್ಮ್ ಅದರಲ್ಲಿ ಬಿಳಗಡ್ಲಿ ಬೆಲ್ಲ.
ಬೇಲ್ಲ ಕೊಬ್ಬರಿ
ಹ್ಮ್ ಕೊಬ್ಬರಿ ಆಗ್ತೇವಿ ನಾವು ಕೂಡ
ಹಾ ನಮ್ಮ್ ಕಡೆ ಅಷ್ಟ ಮಾಡ್ತಾರೆ ನಿಮ್ ಕಡೆ ಚಪಾತಿ ಯಾಕ ಮಾಡ್ತಾರ ಇದು.
ಅಂದ ಅಂದ್ರೆ ಗೋಧಿ ಹಿಟ್ಟನ ಚೆನ್ನಾಗಿ ನೀರ್ಕೊಂಡು. ಚಾಪತಿ ತರ ಅಂದ್ರೆ ತೀಡಿ
ಹಾ
ಆ ಅಂಚ ಮೇಲೆ ಬೆನ್ಸಿ.
ಹಾ
ಆ ಅವನೆೆಲ್ಲಾ ಪುಡಿ ಪುಡಿ ಪುಡಿ ಪುಡಿ ಮಾಡ್ತಾರೆ ನಿಮ್ ಕಡೆ ಯಾವತರ ಮಾಡೋದು.
ನಮ್ ಕಡೆ ಫಸ್ಟು ಇದು. ಚೆನ್ನಾಗಿ ರೊಟ್ಟಿ ಮಾಡ್ತೀವಿ. ರೊಟ್ಟಿ ಮಾಡಿ ಒಂದು ಇದ ಇಟ್ಕೊಂತೀವ ಒಂದು.
ರೊಟ್ಟಿನ ಹಿಟ್ಟು ಇಟ್ಲಿ ಇದ ಮಾಡ್ತೀನ.
ಇದು ಜೋಳದಿಟ್ಟಿಂದ ಮಾಡ್ತೀವಿ ನಾವು.
ಜೋಳದ್ ಹಿಟ್ಟ.
ಹಾ
ಹ್ಮ್ ನಮ್ ಕಡೆ ನಾವ್ ಗೋಧಿ ಹಟ್ಟನಿಂದ .
ಹೌದ ನಮ್ ಕಡೆ ಇದು ಇದು ಜೋಳದ್ ಹಿಟ್ಟಯಿಂದ ಮಾಡ್ತಾರೆ.
ಹ್ಮ್ ನಾವ ಅದ್ರಲ್ಲೇ ಬೆಳಗಡ್ಲಿ ಅಂತ ಹಾಕ್ತೇವಿ.
ಹ ಬೆಳಗಡ್ಲೆ ಹಾಕ್ತಿವಿ ನಾವು ಕೂಡ ಹಾಕ್ತಿವಿ ಬೆಳಗಡ್ಲೆ. ಮತ್ತೆ ಬೆಲ್ಲ ಹಾಕ್ತಿವಿ ಕೊಬ್ಬರಿಗೆ ಮತ್ತೆ ಬೆಲ್ಲ. ಹಾ ತುರಿದ ಕೊಬರಿ.
ಹ್ಮ್
ನಾವು ಅದೆಲ್ಲಾ ಮಾಡ್ತೀವಿ
ನಮ್ ನಮ್ ನಮ್ ಕಡೆಗೆ ಮೂರೆ ದಿನ ಹಬ್ಬ ಒಂದ್ ದಿನ ಮಾದಲಿ ಅಂತ ಮಾಡ್ತಾರ.
ಹಾ
ಹ ಒಂದ ದಿನ ಹ ದೇವ್ರಿಗ್ ಹೋಗಿ ಸಕ್ಕರೆ ನೈವೇದ್ಯ ಮಾಡಿಕ್ಕಿ ಬರ್ತಾರ.
ಹಾ
ಹ್ಮ್ ಒಂದಿನ ನಾನ್ ವೆಜ್.
ಹ ನಮ್ ಕಡೆ ಅಷ್ಟೇ.
ಹೌದ್
ನಮೂರಲ್ಲಿ ಸ್ವಲ್ಪ ಒಂದ್ ನಾಲ್ಕ್ ದಿನ ಮಾಡ್ತಾರೆ.
ಹ್ಮ್ ತುಂಬಾ ಚೆನ್ನಾಗ್ ಮಾಡ್ತಾರ ಅಂದ್ರೆ ಬಾಳ ದಿನ ಮಾಡ್ತಾರ.
ಎಲ್ಲಾ ಹುಲಿ ವೇಷ ಹಾಕೊಂಡು ಕುಣಿತ ಮಾಡ್ತಾ ಇರ್ತಾರೆ ಮನೆ ಮನೆಗ್ ಬಂದು. ದೇವ್ರನ ಇದು ನಂಬಿರೋರು. ಮತ್ತೆ ಆವತ್ತಿನ ದಿನ
ಆ ಅಂದ್ರೆ ಟೊಮೊಟೊ ಮೆಣಸಿನ್ಕಾಯಿ ಅವನೆಲ್ಲಾ ಹಾಕೊಂಡು ಅವರೆಲ್ಲ ಬೆಡ್ಕೊಂಡಿರ್ತಾರಲ್ಲ.
ಹಾ
ಮತ್ತೆ ಹ ಆ ದೇವಸ್ಥಾನ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ ಬಂದು ಸಕ್ಕರೆ ನೈವೇದ್ಯ ಮಾಡ್ಕೊಂಬರ್ತಾರೆ. ಮತ್ತೆ ಚಿಕ್ಕ್ ಚಿಕ್ಕ ಮಕ್ಕಳಿಗೆಲ್ಲ ಹ ದೇವ್ರ ದಾರ ತಗೊಬಂದು ಕೈಕ್ ಕಟ್ಕೊಂಡು
ಹಾ
ಆ ದೇವ್ರ ಹೆಸರ ಹೇಳ್ತಾರ.
ಹು ಹು
ಕಡುಗು ಮಾಡ್ತಾರಾ.
ಕೂಡ ಮಾಡ್ತಾರೆ ಒಬ್ಬೊಬ್ರು. ನೈಟ್ ಎಕಂಬಂದಿರ್ತಾರೆ ಒಬ್ಬೊಬ್ಬರು. ಮತ್ತ್ ಒಬ್ಬೊಬ್ರು ಕಿವಿಯಲ್ಲಿ ಇಲ್ಲ ಬಂದ್ರೆ ಇದು. ಬರ್ತವಲ್ಲ ಅಂದ್ರ
ಏನು
ಮೆಣ್ಸಿನ್ಕಾಯಿ ಮತ್ತೆ ಅವು
ಇಲ್ಲಿ ಏನ್ ಏ ಅವ ತರಕಾರಿಗಳ ಹಾಕೊಂಡ್ ಬರ್ತಿರ್ತಾರ ಕಿವಿಯಲ್ಲಿ ಮತ್ತ ಮಖಕ್ಕೆಲ್ಲ ಒಂಥರ ಮಸಿ ಬಡ್ಕೊಂಡು ಹ್ಮ ಒಂದ್ ಕಟ್ಟಿಗಿ ಅಕೊಂಡ ಬರ್ತಇರ್ತಾರ ಸೀಪ್ ಇದು ಪಿ ಪಿ ಇಡ್ಕೊಂಡ್ ಪಿ ಪಿ ಉತ್ಕೊಂಡ ಟಪ್ ಕೊಂತ ಬರ್ತಾ ಇರ್ತಾರೆ ಮನೆಗ ಬಂದು
ಆ ದುಡ್ಡ ಕೇಳ್ತಾ ಇರ್ತಾರೆ.
ಹ್ಮ ಮತ್ತೆ ನಾ ಮತ್ತೆ ನಾವು ಅ ಹಾಲ ಕುಣಿ ಅಂತಂದ ಹೇಳಿ ಮನ್ನ ತಗದು
ಹಾ
ದ್ದ ರಾವಣ್ ಸುತ್ತ ಸುತ್ತಿರ್ತೀವಿ.
ಆ ನಮ್ಮ ಕಡೆ ಗಂಡ ಮಕ್ಳು ಮಾತ್ರ ಸುತ್ತಾ ಇರ್ತಾರೆ ಕುಣಿತಾ ಇರ್ತ್ತರೆ. ಅಲ್ಲಿಗ ಬರಸ್ತಾ ಇರ್ತಾರೆ.
ನಮ್ಮ ಕಡಿಗೂ ಬಾಯ್ಸ್ ಅಷ್ಟೇ ಚಿಕ್ಕ ಮಕ್ಕಳು ಬಾಯ್ಸ್.
ಆ ಮತ್ತ ದೊಡ್ಡವರ ಕೂಡ ಕುಣಿತಾ ಇರ್ತಾರೆ ಸುತ್ತ ಅಲ್ಲ ಕುಣ ಸುತ್ತಾ
ಅಂದ್ರ ಅದು ನೈಟ್ ಟೈಮ್ ಅಷ್ಟ ಅಲ ಮಾಡೋದು.
ಹಾ
ಹಾಗಾಗಿ ಇಲ್ಲಿ ಕೂಡ ಬಾಯ್ಸ್ ಅಷ್ಟೇ ನೋಡೋದ ನಂತ ಅವ್ರ ಚೆನ್ನಾಗ ಮಾಡೋದು ಯಾಕಂದ್ರೆ ಆ ಅಲ್ಲಿಗೆ ಅಂತಾಂದ ಹೇಳಿ
ಹಾ
ಅದ್ನ ಬಡ್ಕೊಂತ ಎಜ್ಜೆ ಹಾಕುತ್ತ ಕುಂತ
ಹೆಜ್ಜೆ ಹಾಕುತ್ತ ಇದು ಅಲ್ಲ ಕುಣಿನ ಸುತ್ತರಿತಾ ಇರ್ತಾರೆ ಜೊತೆಗೆ ಎಲ್ಲರೂ ಹಾ
ಮತ್ತೆ ಆ ಅಗ್ನಿ ಅಂತಂದ ಹೇಳಿ ಆ ಮಾರ್ನಿಂಗ್ ಟೈಮ್ ಇದು ಮಾಡ್ತಾರ ಅದ್ನ ಬೆಂಕಿಯಲ್ಲಿ ಕಾಲ ಇಟ್ ಟ್ಕೊಂದು ಬರ್ತಾರ.
ಆ ಬೆಂಕಿ ತುಳಿತಾರೆ.
ಜಾಸ್ತಿಕ್ ಅಂದ್ರೆ ಇವ ಬೆೇಳ್ಕೊಂಡ್ರಲ್ಲ ಕಟ್ಟಿಗೆ ತಗೊಂದು ಹಾಕ್ಬೀಟು ಅದ್ರಲ್ಲಿ
ಆ
ದೇವಸ್ಥಾನ ಅಂದ್ರ ಅದ್ನೈದು ಮಾಡ್ಕೊಂದು ಅವ್ರ ಹೆಜ್ಜೆ ಹಕ್ ಕುತ ಕುತ ಬರ್ತರೆ.
ಆ ಎಲ್ಲಾ ಕಟ್ಟಿಗೆಲ್ಲ ಚೆನ್ನಾಗಿ ಸುಡ್ಬೇಕ ಸುಡ್ ಸುಡ್ಬೇಕಂತ ಫಸ್ಟ್ ಅವನ್ನೆಲ್ಲ
ಹ್ಮ.
ಎಲ್ಲಾ ಟ್ಯಾಕ್ಟ್ರ ಟ್ಯಾಕ್ಟರುಗಳಲ್ಲಿ ಬಂಡಿಗಳಲ್ಲಿ ಹಾಕ್ಕೊಂದ ಬರ್ತಾರೆ ಕಟ್ಟಿಗಿನ ಹಲ್ಡ್ಗನ್ನ ಹಾಕೊಂಡ ಬಂದು ದೇವಸ್ ಇದು ಅಲ ಕುಣಿ ಅಲ್ಲೇ ಹಾಕ್ತಾರೆ. ಆಮೇಲೆ ಅವೆಲ್ಲಾ ಚೆನ್ನಾಗಿ ಸೋ ಬೆಂಕಿ ಹಚ್ತಾರೆ ಅವಕ್ಕೆ ಎಲ್ಲಾ ಛೆನ್ನಾಗಿ ಸುಟ್ಟೆಲ್ಲ ಇದಾಗಿರ್ಬೇಕು ಅವೆಲ್ಲ
ಹಾ.....
ಸ್ವಲ್ಪ ಅರೊಗಿರ್ಬೇಕು ಸ್ವಲ್ಪ ಎಲ್ಲ ಸು... ಆಮೇಲೆ ಸ್ವಲ್ಪ ಜಾಸ್ತಿ ಏನಾದ್ರೂ ಬಂಕಿದ್ರೆ ಸ್ವಲ್ಪ ಕಳ್ಳಗಳು ಇರ್ತಾವಲ್ಲ ಸು. ಒಂದೊಂದು ಸ್ವಲ್ಪಲ್ಲ ಸೈಡ್ ಇದ್ದ ಬಿ ಒಂದ್ ಕಡೆ ಆಮೇಲೆ ಕತ್ಲರಾತ್ರ ದಿನ ದೇವರವರು ಇದು ಇದು. ಅಗ್ನಿ ತೊಳಿತಾ ಅಲ್ಲಿತಂತ್ರಾ.
ನಮ್ ಕಡೆ ಮಾರ್ನಿಂಗ್ ತುಳಿತರ.
ಹ್ಮ ನಮ್ ಕಡೆ ಬೆಳಿಗ್ಗೆ ನಾಲ್ಕಕ್ ಗಂಟೆ ತುಳಿತಾರ.
ಹ್ಮ್ ನಮ್ದು ನಾಲ್ಕು ನಾಲ್ಕುವರೆ ಎಲ್ಲ ಆಗುತ್ತ ಅಷ್ಟೇ ಟೈಮ್.
ಹಾ ಹಾ
ಸರಿ ಬಾಯ್ ಓಕೆ.
ಓಕೆ.